ಇವಾಗ ಕೇಳುಸ್ತ ಐತ್
ಹಾ ಹಲೋ
ಹಲೋ
ಹಾ ಕೇಳಸ್ತಿದ್ದೀನಾ‌
ಹ್ಮ್ ಆರಾಮಿದ್ದೀರಾ.
ಹಾ ಆರಾಮ್ ಇದ್ದೀರಾ ನೀ ಆರಾಮ್ ಇದೀರಾ
ಹಾ ಆರಾಮ್ ಇದಿರ್ ನೋಡ್ರಿ ಕೆಲಸ ಆಯ್ತಾ.
ಟೀ ಆಯ್ತಾ
ಹ್ಮ್ ಆಯ್ತು ನಿಮ್ದು
ಹಾ ಆಯ್ತು
ಹೌದಾ
ಹಾ
ಅಡ್ಗೆ ಮಾಡ್ಬೇಕಾ.
ಹಾ ಮಾಡ್ಬೇಕ್ರೀ ನಿಮ್ದು
ಹ್ಮ್ ಮಾಡ್ಬೇಕ್ ನೋಡ್ ನೀನ್ನ ಏನ್ ಮಾಡ್ಬೇಕು ಅಂತಾನೇ ಚಿಂತೆ ಆಗೋ ಹೋಗಿದೆ ಅದ್ರದ್ದೇ. ಬೆಳಿಗ್ಗೆ ಏನ್ ಮಾಡ್ಬೇಕು ಸಾಯಂಕಾಲ ಏನ್ ಮಾಡ್ಬೇಕು. ಹ್ಮ್ ಮಕ್ಕಳಿಗೆ ಬಾಕ್ಸಗೆ ಹೆಂಗೆ ಏನು ಇದೆ ಅಲ್ವಾ ಬೆಳಗ್ಗೆ ಎದ್ದು ಕೂಡ್ಲೆೇ ಇದೆ ಅಲ್ವಾ
ಅದೇ ಅದೇ ಮಕ್ಕ ಮಕ್ಳೂ ಬಾಕ್ಸ್ಗಳಿಗೆ
ಹ್ಮ್ ದೇ ಅದನ್ನೆ ಚಿಂತೆ ಏನ್ ಮಾಡ್ಬೇಕು. ಏನ್ ಇಷ್ಟನೋ ನಮ್ ಮಕ್ಕಳಿಗೆ ತಿನಲ್ಲ. ಹ್ಮ ಅದೇ ನೋಡ್ರಿ ಚಿಂತೆ ನಮಗೆ. ಹ್ಮ್ ಅವನ್ನ ಕೇಳಬಿಟ್ಟೇ ಮಾಡಬೇಕ್ ನೋಡ್ರೀ
ಹ್ಮ್ ವ್ಯಕ್ತಿಗಳು
ಮತ್ತೆ ಎಲ್ಲಾರು ಚೆನ್ನಾಗಿದ್ದಾರೆ ಮನೆ
ಹಾ ಎಲ್ರು ಚೆನ್ನಾಗಿದ್ದಾರೆ ನೀವು
ಹ್ಮ ಎಲ್ಲಾರೂ ಚೆನ್ನಾಗಿ ಇದರೇ ನೋಡ್ರಿ.
ಚೆನ್ನಾಗಿದ್ದಾರೆ ನೀವು
ಹಾ ಎಲ್ಲಾರೂ ಚೆನ್ನಾಗಿದ್ದಾರೆ ನೋಡ್ರೀ.
ಕೇಳಸ್ತಿದ್ದೆ ಮಾತಾಡಿ. ಮತ್ತೇನ್ ರೀ ಸಮಾಚಾರ ಹಲೋ
ಇನ್ ಮೊನ್ನೆಂತಲ್ಲ ಬಂದಿದ್ದಾಂತ ಅಲ್ಲ ಅದನ್ನು ಮೊನ್ನೆ
ಎನ್ರೀ
ಲ ಅವನು
ಏನ್ರೀ ಕೇಳ್ಸ್ತಾ ಇಲ್ಲ.
ಅದೇ ನಿಮ್ಮ್ ಮಕ್ಳು ಹೆಂಗಿದ್ದಾರೆ ಅಂತ ಕೇಳ್ತದ ಹಲೋ ನಿಮ ಮಕ್ಳ ನಿಮ್ ಮಕ್ಳ್ ಹೆಂಗಿದಿದ್ದಾರೆ ಅಂತ ಕೇಳ್ದೆ ಹಾ ಇಲ್ಲ ನಿಮ್ಮ ಮಗ ಮೊಬೈಲ್ ನೋಡ್ತಿರ್ತಾನೆ ಮೊಬೈಲ್ ನೋಡ್ತಿರ್ತಾನೆ ಅಂದ್ರಲ್ಲಾ.
ಹಾ ನಮ್ ಮಗನ್ ಯಾರಿ ಹುನ್ ನನ್ ಮಗ ಫುಲ್ಲು ಫೋನಲ್ಲೇ ಇರ್ತಾನ ರಿ ಮೊಬೈಲ್ ಅಲ್ಲೇ ಇರ್ತಾನೆ. ಇವಾಗಂತ್ರು ಹುಡುಗ್ರು ಬರೀ ಫೋ ಫೋನು ಫೋನು ಫೋನು ಇದ್ರಲ್ಲೇ ಮುಣಗೋಗ್ಬಿಟ್ಟಿದಾರಿ ಏನ್ ಮಾಡ್ಬೇಕಂತಾನೇ ಗೊತ್ತಾಗ್ತಿಲ್ಲ ನನ್ಗಂತೂ.
ಹ ಇಲ್ಲ ಮನಲಿ ಹೊ ಹೊರಗಡೆ ಲ ಕಳಸ್ಬೇಕು ಸ್ವಲ್ಪ ಸೈಕಲ್ ಆಡಸ್ ಬೇಕ್ ಹೊರಗಡೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಸಬೇಕು. ಹೊರಗಿನ ವಾತಾವರಣ ಕೆಡೆಗಟ್ಟು ಮಾಡ್ಬೇಕು ಮಕ್ಕಳನ ಈಗ ನಾವು ಅವ್ರ ಜೊತೆ ಸ್ವಲ್ಪ ಆಡ್ಬೇಕು ಹಂಗಂದ್ರೆ ಮಕ್ಳ ಮೊಬೈಲ್ ನೋಡದನ್ನ ಬಿಡ್ತಾರೆ ಇಲ್ಲ ಅಂದ್ರೆ ಬರೀ ಮೊಬೈಲ್ ಅಡಿಕ್ಟ್ ಆಗಿ ಆಗಿ ಹಂಗೆ ನಮ್ಮನ್ನೇ ಮರ್ತ ಬಿಡ್ತಾರೆ ಮಕ್ಕಳು.
ಹೌದ್ರೀ ಈಗೆಲ್ಲಾ ಇರೋ ಹುಡುಗರೆ ಎಲ್ಲಾ ಹಂಗೆ ಇದ್ದಾರಿ.
ಹ್ಮ್ಮ್ ಯಾಕಂದ್ರೆ ಮಕ್ಕಳ್ ನೋಡ್ತಿದ್ದೀರಾ ನೀವೆ ಈಗೆಲ್ ಫೋನ್ನಲ್ಲಾ ಬಿಡ್ತಾರೆ ಮಕ್ಳ ನೋಡ ಮೊಬೈಲ್ ನೋಡಿ ಹಿಂಗ್ ಹಾಳಾಗ್ತಿದಿದ್ದಾರೆ ಹಂಗ ಆಗ್ತಿದೆ ಅಲ್ಲಿ ಇದು ಇಲ್ಲಿ ಇದು ಅಂತಾರೆ.
ಅದೇ ರೀ ಇಲ್ಲಿನೂ ನಮ್ಮ ಮನೇಲೂ ಹಂಗೆ ಆಗಿದ್ದೆ ರಿ ನನ್ ಮಗ ಅಂತೂ ಮಾತ ಕೇಳ್ತಿಲ್ಲಾ ಏನು ಫೋನಲ್ಲೇ ಇದ್ಬಿಟ್ರೆ ಆಗೋಯ್ತು ಏನ್ ನಾನನ್ ಏನ್ ಹೇಳ್ತೀನಿ ಅನ್ನೋದೇ ಅವನಿಗೆ ಹಾ ಒಟ್ಟಾಗ ಇದೇ ಇರಲ್ಲ ರೀ ಅವನ್ಗೆ ನನ್ ಹೇಳದೇ ಕೊಂತರಲ್ಲ ಅವ್ನು ಬರೀ ಅವ್ನು ಫೋನ್ ಬೇಕಮ್ಮ ಫೋನ್ ಬೇಕಮ್ಮ ಫೋನ್ ಬೇಕಮ್ಮ ಅದ್ರಲ್ಲಿ ಅಷ್ಟೊಂದ ಸಿಟ್ಟ್ ಬರ್ ರಿ ಫೋನ್ ನೋಡ್ತಾ ನೋಡ್ತಾ.
ಹ್ಮ್
ಫುಲ್ ಅದ್ರಲ್ಲೇ ಮುಳಗ್ ಹೋಗ್ಬಿಟ್ಟ್ರಿದಾನ್ರಿ ಅವನು ನನಗ್ ಒಂದೊಂದ್ಸತಿ ನೆನಸ್ಕೊಕೊಂಡು ಬಿಟ್ರೆ ಭಯ ಆಗುತೇರಿ ರಿ.
ಹಾ ಹಂಗಲ್ಲ ಈಗ ನೋಡ್ರಿ ಪಬ್ಜಿ ಗೇಮ್ ಅಂತ ಆ ಗೇಮು ಈ ಗೇಮು ಅಂತೇಳಿ ಈ ಮಕ್ಳ ಳು ಬರಿ ಮೊಬೈಲ್ ನೋಡೋದು ಮೊಬೈಲ್ ನೋಡೋದು ಮೊಬೈಲ್ ನೋಡೋದು ಹೆಚ್ಚಾಗಿ ಮೊಬೈಲ್ ಕೊಡಬಾರ್ದು ಯಾಕಂದ್ರೆ ಅವರು ಕಣ್ಗಳೆಲ್ಲ ಸಿದೋಗ್ ಬಿಡ್ತವ ಗೊತ್ತಾ ಈಗ ಒಂಥರ ಅದ್ರಲ್ಲಿ ಬೇರೆ ಶ್ರದ್ಧಾಂಗ ಆಗ್ತಿದ ಮೊಬೈಲ್ ನೋಡಿ ಮೊಬೈಲ್ ನೋಡಿ ಮಕ್ಕಳು. ಹಾ ಅದೇನೊ ಇದು ಬರ್ತಾ ಇದೆ ಅಂತಲ್ಲ.
ಏನೋ ವೈರಸ್ ಅಟ್ಯಾಕ್ ಆಗುತ್ತೆನೊ ರಿ ಅದು.
ಹ್ಮ ಅದೇ ಹ್ಮ್ ಅದೇ ಮತ್ತೆ ಹೇಳ್ತಾ ಇದ್ದೀನಿ.
ಹೆಂಗೆ ರಿ ನಮ್ಮ ನಮ್ಮ ಅಕ್ಕನ್ ಮಗಳು ಹಿಂಗೆ ಅವಳ ಫೋನ್ ನೋಡಿ ನೋಡಿ ನೋಡಿ ಅವಳಿಗೆ ಏನಾಗಿದೆ ಕಣ್ಣೆಲ್ಲಾ ಆ ಕೆಂಪಾಗಿ ಕಣ್ಣಲ್ಲಿ ದುರ್ಮಾಂಸ ಬೆಳದಿದೆ ರಿ. ಅದ್ರನ್ನ ಆಪ್ರೇಷನ್ ಮಾಡಸ್ಕೊ ಬಂದಿರ್ರಿ ಅವರು ಹೋಗಿ.
ಹೌದಾ ನೋಡ
ಹ ಇದ್ರಿಂದ ಫೋನ ಇಂದ ಬಾಳ ಇದ್ದಾಗ ತಿದೇರಿ ಒಳ್ಳೇದು ಇದೆ ಕೆಟ್ಟದು ಇದೇ ಹಾ ಎದ್ದಕ್ ನಾವು ಇದ ತಗೋಬೇಕು ಅಷ್ಟೇದ್ಕ ತಗೋಬೇಕು ಫೋನನ್ನ
ಅದನ್ನೇ ಮತ್ತೆ ಹೇಳ್ತಾ ಇರೋದು ನಾವು
ಆದ್ರೆ ನಮ್ಗೆ ತೊಂದ್ರೆ.
ಹ್ಮ್ ಅದ ನಿ ಹಂಗಲ್ಲರಿ ಈ ಮಕ್ಕಳಿಗೆ ಮೊಬೈಲ್ ಕೊಟ್ಟ ಹಾಳಾಗೋದು ಇವ್ರ ಏನ್ ಮಾಡ್ತ ಮೆದುಳಿಗೆ ಎಫೆಕ್ಟ್ ಹೊಡಿಯೋದು ಮತ್ತ ಇವರು ಸುಮ್ಮನೆ ದು ಕಿರ್ಚ್ಚೋದು ಹಂಗ ಆಗ್ತಾ ಇದೆ ಈಗ ಬಾಳ ವೈ ಹುಂ
ಕೊಡ್ಲಿಲ್ಲ ಅಂದ್ರುನು ಹೊಡ್ಯಕ್ ಬರ್ತನ್ ನನ್ ಮಗ ಅಷ್ಟೊಂದು ಅಡಪಟ್ ಆಗ್ಬಿಟ್ಟಿದಾನ್ ರಿ ಅದಕೇ ಫೋನ್ ಅಂದ್ರೆ ಅಷ್ಟು ಪ್ರೀತಿ ನಮ್ಕಿಂತ ಫೋನ್ ಮೇಲೆ ಪ್ರೀತಿ ಜಾಸ್ತಿ ಇದೇರಿ ಅವನ್ಗೆ
ನೀವು ಹಂಗ್ ಮಾಡ್ಬೇಡ್ದು ಮಕ್ಕಳಿಗೆ ಏನ್ ಮಾಡ್ಬೇಕು ನೀವೇ ಸ್ವಲ್ಪ ಹೊರಗಡೆ ಕರ್ಕೊಂಡ್ ಹೋಗ್ಬೇಕು ಪಾರ್ಕಿಗಂತೆ ಅಲ್ಲಿ ಸ್ವಲ್ಪ ಹೊರಗಿನ ವಾತಾವರಣಾನ ಮಾಡ್ಬೇಕು ಮಕ್ಕಳಿಗೆ ಸೈಕಲ್ ಆಡ್ಸೋದು ಸ್ವಲ್ಪ ಹೊತ್ತು ನೀವೇ ಏನಾದ್ರು ಗೇಮ್ ಆಡ್ಸೋದು
ಹಾ ರೀ
ಹಂಗ್ ಮಾಡ್ಬೇಕ ಈಗ ಈ ಹೊರಗಡೆ ನೀವ್ ಹೊರಗಡೆ ಹೋದ್ರೆ ಸ್ವಲ್ಪ ಸೈಕಲ್ ಆಡ್ತಾರೆ ಮಕ್ಕಳ ಇಲ್ಲಾ ಮನೇೆಯಲ್ಲಿ ಏನಾದ ನಾವೇ ಹಳೇಧ್ ಆಟ ಆಡಸಬೇಕ ನಾವೇ ಮನೆಯಲ್ಲಿ ಈಗ ಹಂಗ ಅ ದೀನ್ ಮಾಡ್ತಾರ ಅವಾಗ ಮರ್ತ ಬಿಡ್ತಾರ ಆಕಡೆ ಸೈಡು ಈಗಲ್ಲಾಂದ್ರೆ ಹೆಂಗ ಮಾಡ್ತ ರ ಬರೀ ಇದು ಫೋನ್ ಫೋನ್ ನೋಡ್ಕೊಂತಿರ್ತಾರ ಇಲ್ಲ ನೀವೇ ಏನಾದ್ರು ಹೇಳ್ಬೇಕು ಹೇಳ್ಕೊಡ್ಬೇಕು ಮನೇಲಿ ಇಲ್ಲಪ್ಪಾ ಸ್ವಲ್ಪ ಅಲ್ಲಿ ಇಲ್ಲಿ ಆಟಾಡು ಮಕ್ಕಳ ಜೊತೆ ಆಟಾಡ್ಸ್ಬೇಕು
ನಮ್ಮ ಕಾಲದಲ್ಲೆಲ್ಲ ಆತರ ಇರ್ಲಿಲ್ಲ ಬಿಡಿ
ಹುಂ
ಫೋನ್ ಇದ್ದಿಲ್ಲಾ ಏನಿದ್ದಿಲ್ಲಾ ನಾವು ಎಷ್ಟು ಚೆನ್ನಾಗ್ ಆಟ ಆಡ್ ಕೊಂಡು ಎಲ್ಲರ ಜೊತೆ ಮಾತಾಡ್ ಕೊಂಡು ಎಲ್ಲಾರು ಚೆನ್ನಾಗಿದ್ವಿ
ಅಯ್ಯೋ ಅವಾಗ ಕುಂಟೆ ಬಿಲ್ಲಂತೆ ಹೂ ಅದು ಇದು ಆಟ
ಇವಾಗ ಏನೇನು ಆಟನೇ ಗೊತ್ತಿಲ್ಲಾ ಲಗೋರಿ ಅಂತೆ, ಕಬಡ್ಡಿ ಅಂತೆ, ಖೋ ಖೋ ಅಂತೆ, ಆ ತರಾ ಎಲ್ಲಾ ಎಷ್ಟು ಚೆನ್ನಾಗ್ ಆಟ ಆಡ್ತ ತಿದ್ವಿ ನಾವೆಲ್ಲಾ ಈಗ ಮಕ್ಕಳಿಗೆ ಅವೆಲ್ಲಾ ಫೋನಲ್ಲೇ ನೋಡಿ ನೋಡಿ ಫೋನಲ್ಲೇ ನೋಡ್ಕೊಂತಾರೆ ಬಿಟ್ಬಿಡ್ತಾರ ಅಷ್ಟೇ ಆಟ ಕಂತೂ ಹೋಗೋದೇ ಇಲ್ಲ ಹೋರಗಡೆ
ಹ್ಮ್ ಅದಕ್ಕೆ ನಾನ್ ಹೇಳ್ತೀನಿ ನೀವೇ ಕರ್ಕೊಂಡ್ ಹೋಗ್ಬೇಕು ಮಕ್ಕಳ್ನ ನೀವೇ ಕರ್ಕೊಂಡು ಹೋಗಿ ನೀವೇ ಕರ್ಕೊಂಡು ಹೋಗಿ ನೀವೇ ಸ್ವಲ್ಪಹೊತ ಆಟಾಡ್ಸ್ಕೊಂಡು ಹೊರಗಡೆ
ಆ ರೀ
ಮಾಡ ಸಂಗ ಮಾಡಿದ್ರೆ ಮಕ್ಕಳು ಸ್ವಲ್ಪ ಚೇಂಜ್ ಆಗ್ತಾರೆ ಇಲ್ಲ ಅಂದ್ರೆ ಏನ್ ಮಾಡ್ತಾರ ಅದೇ ನಿಮ್ಮ ನೋಡಿ ಮೊಬೈಲ್ ಅಡಿಕ್ಟ್ ಆಗನ್ ಅಂತೀರಾ ಹಂಗೆ ಆಗ್ಬಿಡ್ತಾನ್ ಮಗ ಅವ್ವೆ ಅಭ್ಯಾಸ ಬಿದ್ದ ಬಿಡ್ತತೆ ಅದ ಬೇಸ ತಪ್ಪಿಸ್ರಿ ಮಕ್ಕಳಿಗೆ
ಹಾ ನಾನೆ ಇನ್ಮೇಲೆ ಹೊರಗಡೆ ಕರ್ಕೊಂಡು ಹೋಗ ರಿ ಇಲ್ಲಾ ರೀ ನಾನೇ ಸ್ವಲ್ಪ ಅವನ್ಗೆ ನನ್ಗ ಆ ಸಮಯ ಕೊಟ್ಟಿಲ್ಲ ರೀ ಅವ್ನಿಗೆ
ಅದೇ ನೀವು ಸ್ವಲ್ಪ ಸಮಯ ಕೊಡ್ಬೇಕು ಮಕ್ಕಳಿಗೆ ನೀವು ಸ್ವಲ್ಪ ಕಲ್ಸಬೇಕು ಕುತ್ಕೊಂಡ್ ಮನೇಲಿ
ಹಾ ರೀ ಹೌದು
ಹ ನೀವೇ ಸ್ವಲ್ಪ ಹಂಗ ತೋರ್ಸಿದ್ರಿ ಇದು ಆಟಾಡಣ ಬಾ ಅದು ಬಚ್ಚಕೊಳ ಆಟಾಡನ ಬಾ ಅದು ಆಂಟಾಡನ ಬಾ ಹ ಅಂತ ಕರಿಬೇಕು ಕರ್ದಗ ನ ಅಂತ ಆಟಾಡ್ತಾ ಆಟಾಡ್ತಾ ಅಯ್ಯೋ ಹೌದಲ್ಲಾ ನಾನ್ ಮೊಬೈಲ್ ನೋಡ ಕಮ್ಮಿ ಇವೆಲ್ಲ ಇಷ್ಟವಂದ ಎಲ್ಲಾ ಆಟಗಳಿದಾವಲ್ಲ ನಮ್ಮಮ್ಮನ ಜೊತೆ ನಾನೇ ಆಡಿದ್ರೆ ಎಷ್ಟೋ ಚನ್ನಾಗಿರುತ್ತೆ ಖುಷಿ ಪಡ್ತಾರ್ ಮಕ್ಳು
ಹೌದ್ರಿ ಇವಾಗಿನ್ ತೆಲೆಗೂಡನ ಅಷ್ಟೇ ಬರಲ್ಲ ಬಿುಡುಗ್ರಿ ಹುಗ್ರಿಗೆ
ಹ್ಮ್ ಅಯ್ಯಯ್ಯಪ್ಪ
ಚುರುಕೇ ಇಲ್ಲ ಫೋನ ಅಲ್ಲಿ ಮಾತ್ರ ಚುರುಕಿದ್ದಾರೆ ಓದೋದ್ರಲ್ಲಿ ಇಲ್ಲ ಫೋನಲ್ಲಿ ಇರೋದು ಎಲ್ಲಾ ಮಾಹಿತಿನೂ ತಿಳ್ಕೊಂತಾರೆ ಮೊ ಓದೋದ್ರ ಬಗ್ಗೆ ಏನೇನು ಕೇಳಿದ್ರು ಏನ ಇರಲ್ಲ ರೀ
ಅಷ್ಟೊಂದು ಇದ ಆಗಾ ಬಿಟ್ಟತ್ರಿ ಈ ಫೋನಿಂದು
ಅದಕ್ಕೆ ಮತ್ ನಾನೇನ್ ಹೇಳ್ತೇ ನೋಡ ಅಲ್ಲಿ ನೋಡ್ರ ಯಾವ್ದ ಯಾವ್ದ ಬೇರೆ ಊರ ಕಡೆ ನೋಡ್ರ ನಮ್ಮ ಮಮದ ಹಿಂದ ಬಿಟ್ಟ ಇದ್ರಲ್ರಿ ಇಲ್ಲ ನೋಡ್ತಿದೀರಲ್ಲ ನೀವೇ ಮೊನ್ನೆ ಮೊಬೈಲ್ ಅಲ್ಲಿ ಒಬ್ಬ ಎಪ್ ಬಂದ ಬಿಟ್ಟುದು ಒಬ್ಬರು ಚಪ್ಪಲಿನ್ ಹಿಡ್ಕೊಂಡು ಫೋನ್ ಫೋನ್ ಅಂತ ಅರ್ಸ್ತಿದನ್ ಗೊತ್ತಾಹಿಪ್ಪಾ ಅಷ್ಟು ಇದ ಆಗ್ಬಿಟ್ರೆ ಫೋನ್ಗೆ ಭಯ ಆಗ್ತತ್ತಲ್ಲ ಅದ್ರ ಸಣ್ಣ ಮಕ್ಳು ಇನ್ನ ಈಗ ದಿನ ಸಣ್ಣ ಮಕ್ಳು ಈಗ ಇನ್ನ ಯುರಿಯನ್ ಅಂತೇ ಕಣ್ಣು ಈಗ್ಲೇ ಚಸ್ಮಾ ಚಸ್ಮಾ ಬಂದ್ಬಿಡ್ತಾವ ಹೌದ ಇನ್ನು ಇನ್ನು ಹೋಗ್ತಾ ಹೋಗ್ತಾ ಹೋಗ್ತಾ ಇನ್ನು ಇಷ್ಟೆಲ್ಲಾ ಇಲ್ಲ ಹುಡಗುರ ಇನ್ನು ಎಷ್ಟು ದೊಡ್ಡ ದೊಡ್ಡ ಇದನ್ ಮಾಡ್ತತಿ ಓದ್ಕೋಬೇಕು ಬರಿಬೇಕು ಮುಂದೆ ಅವ ಇನ್ನ ಇದು ಆಗ್ಬೇಕು ಅಂತಂದ್ ಬಿಟ್ಟು ಇನ್ನು ಇವಾಗ ಸಣ್ಣಣೂರಿಗೆ ಚಸ್ಮಾ ಬಂದ್ಬಿಟ್ರಿ ಹೆಂಗೇನು ಈಗ ನೋಡಿದ್ರಲ್ಲ ಅ ದೇನ ಅದ ಒಂದ್ ಹುಡುಗ ಅವ್ರಮ್ಮ ಮೊಬೈಲ್ ಮೊಬೈಲ್ ಕೊಟ್ಟಲಂತ ಅಮ್ಮನ್ನ ಹೊಡಿಯೋಕೆ ಹ್ಮ್ ಹೊಡಿಯಕೆ ಹೋಗ್ಬಿಟ್ನಂತೆ ಅವರ ಅಮ್ಮನ
ಹ್ಮ್ ಮತ್ ಅವ್ರ ಅಮ್ಮನೆೇ ಹೊಡಿಯಕ್ ಹೋಗ್ಬಿಟ್ಟವ್ನೇ
ಹಾ ಹಲೋ
ಹಲೋ ಹಲೋ ಹಲೋ ಹ ಕೇಳಿಸತಲ್ಲ ನ ಕೇಳಿಸ್ತಾ ಇಲ್ಲ ನನ್ಗ ಒಂಥರಾ ಹ ಈಗ ಕೇಳಿಸಸ್ತಿದೆ ಹೇಳಿ
ಹ ಇಲ್ಲ ಅದ ಫೋನನ್ನ ನಾನೇ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕ ರೀ ಹುಡುಗರನ
ಹ ಅಷ್ಟೇ ನೋಡ್ರಿ ಯಾಕಾದ್ರೆ ನಮ್ ಮಕ್ಳಲ್ಲಾ ನಾವು ಜೋಪಾನ ಮಾಡ್ಬೇಕಲ್ಲ ಮಕ್ಳನಾ ಮುಂದೆ ಇರದೆ ಅವ್ರ್ದೇ ಯಲ್ಲ ನಾವ್ ನಾವ್ ಇವಾಗಲಿಂದ ಹ್ಮ್ ಹ್ಮ್ ಹ್ಮ್ ಕರೆಕ್ಟ ಇಲ್ಲ ಅಂತ ಹೇಳ್ತಿಲ್ಲ ಹ್ಮ್... ಮತ್ತೆ ಈಗ ನಾವೇನ್ ಮಾಡ್ತೀವಿ ಬಿಡು ಮೊಬೈಲ್ ನೋಡ್ತಾವಲ್ಲ ಬಿಡು ನಮ್ ಕೆಲ್ಸ ನಾವ್ ಮಾಡ್ಕೋಣ ಹಂಗದ ನಾವು ಟಿವಿ ನೋಡೋಣ ಸೀರಿಯಲ್ ನೋಡೋಣ ಹಂಗಡ ಹಂಗದ ಅವ ಹು ಹಂಗ ಬಿಟ್ಟಂಗಲ್ಲ ಹೆಂಗ ಆಗ್ತತಿ ಹಾ ಹೋಗಲಿ ಬಿಡು ಹಂಗ ಹಂಗ ಆ ನಾವು ಬಿಟ್ಟಬಿಟ್ರೆ ಅವರು ಹೋಗ್ಬಿಡ್ತಾರ ಅದ ಬಿಟ್ಟ ಇಲ್ಲ ನಮ್ಮಕ್ ಮಕ್ಕಳನ ನಮ್ದು ಕೀರಿಂಗ ನಾವ್ ಜವಾಬ್ದಾರಿ ತೊ ತಗೋಬೇಕಲ್ಲ ಅಂದ್ರೆ ಮಕ್ಳು ಏನ್ ಮಾಡ್ತಾರ ತಪ್ ಒಹ್ ನಮ್ಮ್ ಕಡೆ ಹೌದು ನಮ್ಮ ಮಮ್ಮಿ ಹೇಳತಾಳೆ ಇದ ಒಳ್ಳಿದಕ್ಕೆ ಹೇಳತಾಳೆ ನಾವು ಕೇಳಬೇಕು. ನಮ್ಮಮ್ಮ ಏನೋ ಒಂದು ಹೇಳತಾ ಇದಾಳ ಅದರಲ್ಲಿ ಏನೋ ಒಂದ ಅರ್ಥ ಇರ್ತದೆ ಅಂತ ನಾವು ಹೊಡದಿಯೋದು ಬಡಿಯೋದು ಮಾಡಿದ್ರೆ ಮಕ್ಳು ಯಾವ ಮಾತ್ ಕೇಳಲ್ಲ ಸೂಕ್ಷ್ಮದಿಂದ ಹೇಳ್ಬೇಕು ಮಕ್ಕಳಿಗೆ ಇದು ಹಿಂಗಲ್ಲಪ್ಪ ಇದು ಹಿಂಗೆ ಹಿಂಗು ಮಾಡ್